ಹಲೋ ಹೇಳಿ ಸರ್
ಹಲೋ ನಮಸ್ತೆ ಸರ್
ನಮಸ್ಕಾರ ಶುಭ ಸಂಜೆ ನಿಮಗೂ ಕೂಡ
ನಮಗೂ ಕೂಡ ನಿಮ್ಮ ಪರಿವಾರರು ಚೆನ್ನಾಗಿದ್ದಾರಾ ನೀವು ಚೆನ್ನಾಗಿದ್ದೀರಲ್ವಾ
ನಾವ್ ಚೆನ್ನಾಗಿದೇವ ಸರ್ ನೀವವು ಚೆನ್ನಾಗಿದಾರಲ್ಲ
ಚೆನ್ನಾಗಿದ್ದೇವೆ ನಮ್ಮ್ ಪರಿವಾರದವ್ರು ಚೆನ್ನಾಗಿದ್ದಾರೆ ಆದ್ರೆ ನಮ್ಮ್ ಗ್ರಾಮದಲ್ಲಿ ಮಳೆ ಬರ್ತಾ ಇಲ್ಲ
ಸರ್ ಮಳೆ ಬರ್ಬೇಕಂದ್ರೆ ಒಳ್ಳೆ ಜನಗಳು ಇರ್ಬೇಕು ಸರ್ ಅಲ್ಲಿ ಕೆ ಜನಗಳು ಬಾಳ ಒದ್ದ ಇದಾರೆ ಅ
ಗ್ರಾಮದಲ್ಲಿ ಕೆಟ್ಟ ಜನಗಳು ಒಳ್ಳೆ ಜನಗಳ ಮೇಲೆ ಆಧಾರಿತವಾಗಿರ್ತವೆ ನೀವು ಹೇಳೋ ಪ್ರಕಾರ ಮಳೆ
ಹಾ ಸರ್ ನೋಡಿದ್ರಲ್ಲ ಮುಂಬೈಯಲ್ಲಿ ಅಲ್ಲಿ ಗಣಪತಿ ಆಗಮನ ಮಾಡಿ ಬಿಟ್ಟಿದ್ದಾರೆ ಎಲ್ಲಾ ಗಣಪತಿ ಗುಡಿಸಲಲ್ಲೆಲ್ಲಾ ಮಳೆ ಹೋಗಿಬಿಟ್ಟಿದೆ ಸರ್
ಮುಂಬೈಯಲ್ಲಿ ಅದು ಇದು ನಾವು ಮಾತಾಡ್ತಾ ಇರೋದು ಇವಾಗ ಗ್ರಾಮದಲ್ಲಿ ಅದು ಸಿಟಿ ಇದ ಸಿಟಿ
ಸರ್ ಸಿಟಿ ಮುಂಬೈ ಅಲ್ಲ ಸರ್ ಮುಂಬೈನಲ್ಲಿಯ ಹಳ್ಳಿಗಳು ಇದಾವಲ್ಲ ಸಾರ್ ಮುತಾನ
ಹಾ ಹಾ ಅಲ್ಲಿಯಾ
ಹಾ ಎಲ್ಲಾ ಕಡೆನೂ ಮಳೆ ಆಗಿದೆ ಸರ್ ಇಲ್ಲೇ ಬಿಜಾಪುರದಲ್ಲಿ ಮಳೆ ಆಗಿದೆ ಸರ್ ಇವತ್ತು ಬೆಳಿಗ್ಗೆ
ಬಿಜಾಪುರದಲ್ಲಿ ಮಳೆ ಆಗಿದೆ ಮತ್ ನಮ್ ಗ್ರಾಮದಲ್ಲಿ ಹಏಕಾಗಿಲ್ಲ ಅಂದ್ರೆ ನಮ್ಮ ಇಲ್ಲಿ ನೀವು ಮಾತ್ರ ಮಾತಾಡೋ ಪ್ರಕಾರ ಇಲ್ಲಿ ರೈತರು ಸರಿ ಇಲ್ಲ ಅಂತ
ರೈತರು ಹಾ ಸರ್ ರೈತರೆ ಎಲ್ಲದೆ ನಮ್ ಭಾಳ್ತಷ ನಿೆಲ್ಲೋದಲ್ಲ ಸರ್
ರೈತ ಇರು ಇಲ್ಲದೆೇ ನಮ್ಮ ಭಾರತ ಹೌದು ರೈತರೇ ಭಾರತ ಪ್ರದೇಶದ ಎನ್ನೆಲ್ಬು ನೀವು ಹೇಳುವುದು ಉತ್ತಮ ಸರಿ ನಾನು ಒಪ್ಪಿಕೊಳ್ಳುತ್ತೇನೆಾ ಆದರೆ ನೀವ ಹೇಳ ಪ್ರಕಾರ ಎಲ್ಲಿ ಈಗ ಇಲ್ಲಿ ನೀವ ಹೇಳ ಪ್ರಕಾರ ಇಲ್ಲಿ ರೈತರು ತಪ್ಪು ಮಾಡಿದಾರ ಅನ್ವಂತ
ಹೌದು ಸರ್ ಒಂದ ಊರೊಳಗೆ ಒಂದು ಅಲ್ಲ ಸರ್ ಒಂದ್ ಬಊರಾಗ ಒಂದ್ ಹೊಲಕ್ಕೆ ಒಂದ್ ಬೋರ್ ಅಂತ ಂದ್ರೆ ಒಂದ್ ಸಾವಿರ ಎಕರೆಗೆ ಸಾವಿರ್ ಬೋರ್ ಅಂದ್ರೆ ನೀರಲ್ಲಿ ಬರ್ಬೇಕು ಸರ್ ಮಳೆಯಲ್ಲಿ ಬ
ಸರ್ ನಿಮ್ದು ಉತ್ತಮ ಸರ್ ನಿಮ್ದು ಉಚ್ಚಾರ ಉತ್ತಮ ಆದ್ರೆ ಕೊಳೆಯಾಯ ಕೊಯುವುದು ತಪ್ಪು ಮೊದಲು ಆದ್ರೆ ಏನ್ ಮಾಡೋುದು ಸರ್ ಮತ್ತೆ ಮಳೆ ಮೇಲೆ ನಂಬಿತ ನಂಬಿ ರೈತರು ಬೆಳೆಯನ್ನು ಬೆಳೆಯನ್ನು ತೆಗೆಯಲು ಭೂಮಿಯಲ್ಲಿ ಬಿತ್ತಿ ಬೀಸನ ಬಿದ್ದಿರುತ್ತಾರೆ ಮತ್ತೆ ಮಳೆ ಆಗಲಿಲ್ಲ ಅಂದ್ರೆ ಕೊಳೆ ಬಾವಿ ತಗಲೇಬೇಕಲ್ವಾ ಸರ್ ಅದಕ್ಕೆ
ಸರ್ ಅದೇ ಸರ್ ಕೊಳೆಪ ಬಾಯಿತ್ತ ಎಟ್ಟಿಗೆ ತೆಗಿತಾರ ಅಷ್ಟ ಕಮ್ಮಿ ಮಳೆ ಆ ಅದಿಕ ಅಿಕ
ಮತ್ತೆ ಏನು ಮತ್ತೆ ಏನು ಮಾಡು ಸರ್ ಮಳೆ ಸಲುವಾಗಿ ಏನ್ ಮಾಡ್ಬೇಕು ಅಧಿಕ ಮರಣಗಳನ್ನು ನೆಟ್ಟ
ಅಜ್ಜಿ ಅಂತ ಮಾಡ್ತಾರಲ್ಲ ಸರ್ ಹಳ್ಳಿ ಕಡೆ
ಬುರ್ಜಿಯಿಂದ ಮಳೆ ಹೋಗೋುದು ನೀವು್ ನಂಬ್ತಿೀರ ಆ್ತತಿ ಲ್ಲ ಬುರ್ಜಿ ಅದು ಇದು ನಾನು ನಿಸರ್ ಇಲ್ಲ ಸರ್ ಅವಶ್ಯವಾಗಿ ವೈಜ್ಞಾನಿಕ ಮಾತಾಡೋಣ ಮಾತಾಡೋಣ ಇದು ಬುರ್ಜಿ ಇ ಮೂಢ ನಂಬಿಕೆ ಎಲ್ಲ ಬೇಡ ಇವಾಗ ವೈಜ್ಞಾನಿಕವಾಗಿ ಮಾತನಾಡೋದ್ರೆ ಒಂದು ಒಂದು ಎಕ್ರೆ ಒಂದು ಎಕ್ರೆ ಒಂದು ಎಕರೆ ಎಕ್ಸಾಂಪಲ್ ಒಂದು ಉದಾಹರಣೆ ತಗೋಣ ಒಂದು ಎಕರೆ ಕ್ರಿಯೆ ಇವಾಗ ಒಂದು ಕ್ರಿಯೆಯಲ್ಲಿ ನೀವು ಒಳಗೆ ಬಿತ್ತನೆ ಮಾಡಿ ನಿಮ್ಮ ಸುತ್ತಮುತ್ತಲಾರ ಒಡ್ ಇರುತ್ತಲ್ ಒಡ್ಡುಗಳು ಡಿಮಿಗಳು ಇರುತ್ತಲ್ವ ಅವಔತರ ಸುತ್ತಮುತ್ತ ಹಸಿರು ಹಸಿರು ಪರಿಸರಗಳನ್ನು ನಮ್ಮ ನಿಸರ್ಗವನ್ನು ಬೆಳೆಸಿದರೆ ಗಿಡ ಮರ ಗಂಟಿಗಳನ್ನು ಬೆಳೆಸಿದರೆ
ಈಗ ನಿಮ್ದೇ ಇದಂತ ಅ ತಿಷರ್ ನಿಮ್ದೊಂದ್ ಎಕರೆ ಐತ ಅಂತೀರಿ ಸರ ನಿವೊಂದ್ ರಾಖಿದು ಹಚ್ಚರ ಅಂತಿರಿ ಹಾ ಇಲ್ಲ ಹೇಳ್ತೇನೆಿ ಸರಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೀವ್ ಹೆಂಗೆ ಅಲ್ಲ ಸರ್ ನೀವ್ ಹೆಂಗ ಎಕ್ಸಾಂಪಲ್ ಹೇಳಿದ್ರಲ್ಲಾ ಹೆಂಗೆ ಈ ಸುತ್ತಮುತ್ತ ಗಿಡ ಹಚ್ಬೇಕಕ್ಂದಿದ್ರಲ್ಲಾ ಹಾ ಅದಕ್ಕೆ ಅದು ನೀವು್ ಸುತ್ತಮುತ್ತ ಗಿಡ ಹತ್ತಿರ್ತರಿ ನಡೋ ದ್ರಾಕ್ಷಿ ಇರುತ್ತೆ ಸರ್ ನಿಮ್ದು ಬೋರು ಇರುತ್ತೆ ಗಿಡಕ್ ನೀರ್ ಬಿಡಲ್ಲ ನೀವ ಒಂದ ರಾಕ್ಷಿಗ್ ನೀರ್ ಬಿಡ್ತೀರ ಮತ್ತೆ ದ್ರಾಕ್ಷಿಗೆ ಗಿಡ ನಡಗೋದ್ರೆ ಮತ್ತತ್ ಅವ್ ಗಿಡನು ಕಟಾವ್ ಮಾಡ್ಬಿಡ್ತವಿ
ಆದ್ರೆ ಆದ್ರೆ ಒಂದು ಆದ್ರೆ ನೀವು ನೀವು ಹೇಳ ಸರಿ ಇಲ್ಲಂತನಲ್ಲ ಬಟ್ ನಮ್ದ ದ್ರಾಕ್ಷಿ ಇಲ್ಲಾ ಆದ್ರೆ ದ್ರಾಕ್ಷಿ ಇದ್ದೋ್ರು ಯ ರೀತಿಿಯಾದ ಎಲ್ಲ ರೈತರು ಹೊಂದಿತರ ಅಲ್ಲ ಅಲ್ವಾ ಇವಾಗ ಫಾರ್ ಎಕ್ಸಾಂಪಲ್ ನಾವವು ರೈತರು ನೀವು ರೈತರು ನಿಮ್ದು ಕೃಷಿ ಭೂಮಿ ಇದೆ ಅಲ್ವಾ ನಿಮ ಕೃಷಿ ಕೃಷಿ ಭೂಮಿ ಇದಿಯಲ್ಲ ಅಲ್ವಾ ನಾವು ರೈತರು ನೀವು ರೈತರು ಅಲ್ಪ ಸ್ವಲ್ಪ ಏತಿಕೆ ನೀವು್ ರೈತರು ನಾವು ರೈತರು ಇವಾಗ ರೈತರ ಅಂತರ ಬಳಿಕಾ ಇವಾಗ ನಾವು ಬೇರೆೇನೆ ನೀವು ಬೇರೇನೆೇ ಅಲ್ವಾ ರೈತರಂದ ಬಳಿಕ ನೀವು. ಕೆಲವೊಬ್ಬರು ಕೊಳೆ ಬಾವಿಗಳು ಇರುವ ಮೂಲಕ ಆಹಾರ. ಬೆಳೆಗಳನ್ನು ತೆಗೆದುಕೊಳ್ಳಬಹುದು ಕೆಲವೊಬ್ಬರು ಮಳೆಯ ಆಧಾರಿತ ಬೆಳೆಗಳನ್ನು ನಂಬ ರಬಹುದು ಕೆಲೊಬ್ಬರು ಮಳೆಯ ಮೇಲೆ ಅವಲಂಬಿತರಾಗಿರ್ಬಹುದು ಹೌದಲ್ವಾ.
ಹೌದ ಹೌದು.
ಹೀಗೆ ಹೀಗೆ ಕೆಲವ ಹಿಂಗೆ ಕೆಲವೊಂದಿಷ್ಟು ರೈತರು ಕೆಲವೊಂದಿಷ್ಟು ರೈತರು ಕಿನಾಲಲ್ ಕೆಲವೊಂದು ದಿವಸ ರೈತರು ರಾಜಕಾರಣಿಗಳು ಕಿನಾಲನ್ನು ಮಾಡಿಕೊಟ್ಟಿದ್ದಾರೆ ಅವತರ
ಸರಿ ಕಿನಾಲ್ಗಾದ್ರೆ ನೀರ್ ಬರ್ಬೇಕಂದ್ರೆ ಡ್ಯಾಮ್ ಎಲ್ಲ ತುಂಬ್ಬೇಕಲ್ವಾ ಸರ್ ಮಳೆ ಆಗಿ.
ಕಕೂ ಮೂಲ ಯಾವುದು ಮಳೆ. ಹೌದಲ್ವಾ ಇವಾಗ ನಾವು ನೀವು ಸುಮ್ನೆ ಒಂದು ಚರ್ಚೆ ಮಾಡೋಣ ಸರ್ ನಾವೇನ ಇಲ್ಲಿ ವಾದ ವಿ ವಾದ.
ಮಾಡ್ಬೇಕು ಈ ರೋಡ್ ಸೈಡ್ ಅಲ್ಲಿ ಎಲ್ಲ ಗಿಡಗಳು ಬೆಳೆಸ್ಬೇಕು ಸರ್ ಅವನಿಗೆ ವಂಡ ಎಲ್ಲಾ ಹಾಕೊಂಡು. ಅವಡ ನಾವು ತು ಕಕ್ಕೆ ತಗಿತಾ ಇದ್ದಾರೆ ಹಳ್ಳಿಗಳಲ್ಲಿ ಜನಗಳು.
ವಾದ ವಿವಾದ ಮಾಡೋದಕಿಂತ ಸರ್. ವಾದ ನಮ್ದು ನಮ್ಮ ನಿಮ್ಮ ನಮ್ಮ ಅಭಿಪ್ರಾಯ ವಾದವಿವಾದ. ನಾವ್ ಸುಮನೆ ಚರ್ಚೆ ಮಾಡಣ ಹೌದಲ್ಲ.
ಸರ ನೋಡಿ ಈಗ ಎಲ್ಲ ಬಿತ್ತನೆ ಮಾಡ್ಬೇಕಾಗಿತ್ತು ಸರ್ ಈಗ ಈಗಾಗ್ಲ ಎಲ್ಲಾ. ತರಹದ ಬೆಳೆಗಳು ಈಗ ಯಾ
ಇವಾಗ ಇವಾಗ ಗ್ರ ನಮ್ಮ. ಗ್ರಾಮಗಳಲ್ಲಿ ಹೇಗೆ ಅ ನಮ್ದು ನಿಮ್ದು ಗ್ರಾಮ ಯಾವವು್ದೂ ಗೊತ್ತಿಲ್ಲ ಆದ್ರೆ ಗ್ರಾಮಗಳಲ್ಲಿ ಹೇಗೆ. ಹೇಗೆ ಗಾಳಿ ಬೀಸ್ತಾ ಇದೆ ನಿಮ್ಗೆ ಗೊತ್ತಾ.
ಗಾಳಿ ಜೋರಾಗಿರುತ್ತಿದ್ರಂದ ಈಗ ಯಾವದೋ ಬೆಳೆಗಾಗಿ.
ಇರುತ್ತೆ ಅಲ್ಲಿವರೆಗೂ ಮಳೆ ಸಂಪೂರ್ಣವಾಗಿ ಆಗಲ್ಲ ಮುಂ ಮುನ್ನ ಸೂಚನೆ ಇದು ಅಂದ್ರೆ ಹೇಗೆ ಮನು ಹೇಗೆ ಮನುಷ್ಯನಿಗೆ ಆ ಅನಾರೋಗ್ಯವ ೋಗಕಿಂತ ಮುಂಚೆ ಅವ್ನಿಗೆ ಕೆಲವೊಂದಿಷ್ಟು ಮುನ್ಸೂಚನೆೆಯ ನೀಡುತ್ತೆ ದೇಹ. ಅಂದ್ರೆ ಹೀಗೆ ಆಗಬಹುದು ಪಫಸ್ಟ್ ಏನಾದ್ರು ಅ ಶಕ್ತನ ಆಗಬಹುದು ಎಂದು ಕೆಲವೊಂದಷ್ಟು ಮುನ್ಸೂಚನೆೆಯ ನೀಡುತ್ತೆ. ಅನಾರೋಗ್ಯವಾಗೋಕ್ಕಿಂತ ಮುಂಚೆ. ಹಾಗೆ ಮಳೆ ಬರದ ಕಾರಣ ಕೆಲವೊಂದಿಷ್ಟು ಮುನ್ಸೂಚನನ್ನು ನೀಡುತ್ತೆ ನಮ್ದ ಇದು ಏನು. ಕ್ಲೈಮೇಟ್ ಕ್ಲೈಮೇಟ್ ವಾತಾ
ಸರ್ ಅದೇ ಸರ್ ವಾತಾವರಣ ಈಗ ಗಾಳಿಯಿಂದ ಕೂಡಿದೆ ನೋಡಿ ಸರ್.
ಪರಿಸರ ನಮ್ಮ ಪರಿಸರ. ಅವಶ್ಯವಾಗಿ ನೀವು್ ಹೇಳುದು ಸರಿನೇ ಕರೆಂಟ್ ಬಂದ್ಮೇಲೆ ಇಲ್ಲಿ ಹಳ್ಳಿಯ ಜನ. ಏನುಂಬಿರ್ತಾರೆ ನಾ್ ಏನೇ ಮಾತಾಡಿದ್ರು ಅದು ಸರಿ ಒಳ್ಳೇದು ಅಂತ ಇದೇ ರೀತಿ ಭಾವನೆ ಅಲ್ವಾ. ಅದು ಸರಿಯೇ ಇಲ್ಲ ಅಂತೇಳಲ್ಲ ಹಿರಿಯರು ಮಾಡಿರ್ಕ್ಕಿಂಥ ಕೆಲವೊಂದಿಷ್ಟು ಸರಿಯೇ. ಕೆಲ ಹಿಲ ಹಿರಿಯರು ಮಾಡಿಟರ್ಕಿಂತ ಕೆಲವೊಂದಿಷ್ಟು ವೇ ವೇದವಾಕ್ಯಗಳು ಸರಿನೇ. ಹೌದಲ್ವಾ ಹೌದು ಅ ಅದನ್ನ ನಾವು ನಂಬಬೇಕು ಹಿರಿಯರು ಮಾಡಿದಿದ್ದಾರೆ ಅದು ಮೂಢ ನಂಬಿಕೆ ಅಂತ ಅಂತ ನಾವು ವಾದವಿವಾದ ಮಾಡ್ಬಾರ್ದ. ನಂಬತಿದ್ರೆ ನಂಬಂಬೋದು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇ ಕು ನಾವೇಕೆ ಅವ್ರ ಜೊತೆ ವಾದವಿವಾದ ಕೇಳಿದ ಹೋದಲ್ವಾ ಸುಮ್ನೆ ಒಂದು ಚರ್ಚೆ ಮಾಡೋಣ.
ಹೌದಲ್ವಾ ಇವಾಗ ನಾವು ಅವ್ರು ಹೇಳಿದಿದ್ದಾರೆ ಅವ್ರು ಯಾಕ ಹೇಳಿದ್ದಾರೆ ಅವ್ರ ಯಾಕೆ ಹೇಳ್ಬೇಕ
ಸುಮ್ನೆ ಸರಿ ಎಲ್ಲಾ ಹಳ್ಳಿ ಮಂದಿ ಎಲ್ಲಾ ಹಂಗತ.
ನಮ್ಗ ಇಲ್ಲ ನಾವ್ ಕೆವೊಂದಷ್ಟ ಜನಾ ಮಾತಾಡ್ತಿರ್ತಾರೆ ಅವ್ರಿಗೆ ಅವ್ರ ಜೋಡಿನನು ವಾದವಾದ ಕೇಳಿಬಾರದು ಅವ್ ಮಾತಾಡ್ತ ತಾರ ಅಲ್ವಾ ಮಾತಾಡ್ಲಿ ಬಿಡಿ.
ಈಗ ನೋಡಿ ಸರ್ ಮಳೆನೇ ಬರ್ಲಿಲ್ಲ ಅಂದ್ರೆ ಎಲ್ಲಾರೂ ಜೋಳಾನೇ ಹಾಕ್ಬೇಕಾಗುತ್ತೆ ಸರ್ ಈಗ.
ಜ್ವಾಳ ಅಂದ್ರೆ ನೀವು ಅಂದ್ರೆ ಈ ರೀತಿ ಹೇಳಿದ್ರ ಅಂದ್ರೆ ಈಗ್ ಮಳಿ ಆಗಲ್ಲ ಮುಂದೆ ಜ್ವಾಳದ ತಿಥಿಗಳು. ಟೈಮ ಅಲ್ಲಿ ಟೈಮ್ ಅಲ್ಲಿ ಮಳೆ ಆಗ್ಬಹುದು ಅಂತ
ಹೌದ ಸರ್ ಮತ್ ನೋಡಿ ಸರ್ ಈಗ ತವರಿ ಮಿತಿ ಅದು ಮಗುದು ಸರ್ ಈಗ ಈಗ ಉಳ್ಳಂಗಡ್ಡಿ ಅದ ಬಿಟ್ಬೇಕಂದ್ರೆ ಹಣ ಮುರ್ ಬಳಿ ಬೇಕು ಮತ್ತೆ ಬೇರೆ ಎಲ್ಲಾ ಬೆಳೆಗಳಿಗೆ ಬಿಟ್ಟು ಬಿಟ್ಟಿದಿದ್ದಾರೆ ಒಂದ್ಸಲಲ್ ಸ್ವಲ್ಪ ನಾಟ ಇಿದೆ ಸರ್ ಒಂದ್ವಲ್ಪ ಸ್ವಲ್ಪ ನಾಟಲ್ಲ
ಇವಾಗ ನೀವು ಏನ್ ಹೇಳತಿದ್ರಿ ಮಳೆ ಇವಾಗ ಇವಾಗ ನೀವು್ ಬಿತ್ತನೆ ಮಾಡಿದ್ಮೇಲೆ ಮಳೆ ಆ ಮಳೆ ಆಗಿತ್ತು ಅಂತ ಓಕೆ ಮುಂದೆ ಮಳೆ ಆದ್ ಬಳಿಕ ಮತ್ತೆ ಮತ್ತೆ ಒಂದು ಏಳು ದಿನಗಳ ನಂತರ ಭೂಮಿ ಮತ್ತೆ ತನ್ನ ಸ್ಥಿತಿಗೆ ಯಥಾಸ್ಥಿತಿಗೆ ಹೋಗುತ್ತೆ
ಹ ನಮ್ ಕಡೆ ಬೋಗಲಾದಿ ಸದಾಜ ಅಂತ ಹೇಳ್ತಾರಲ್ಲ ಆಗಾಗ ಕಡಿಮೆ ಮಳೆ ಆಗುತ್ತೆ ಆದ್ರೆ
ಅವರು ಅವರು ಇದರಲ್ಲಿ ಈ ನೋಡಿ ಈ ಸರ ನೋಡಿದಲ್ಲಿ ಏನ್ ಹೇಳಿದ್ದಾರೆ
ಕಡಿಮೆ ಮಳೆ ಆಗುತ್ತೆ ಯಾರ್ ಬತಿ ಬೆಳೆ ಒಳಗೋತಾರೆ ಅವ್ ಧಾನ್ಯ ಅಂತ ಹೇಳಾರೆ ಸರ್
ಯಾವವು್ದ ಬೆಳೆ
ಹ
ಕಾಲಜ್ಞಾನ ಬಬ್ಲ ಬಬಲಾದ ಶಿವ ಹಾ ಹಾ ಬಬಲಾದಿ ಸಸಿದ ಅಜ್ಜ ಅವರ್ದು ಕಾಲಜ್ಞಾನ ಹೇತಾರಲ್ವಾ ಅದ್ರ ಅದ್ರ ಬಗ್ಗೆನಾ
ಹ
ಹೌದು ಹೌದು ನೀವ ಹೇಳುದು ಸರಿನಿ ಅವ್ರು ಯಾಕಂದ್ರೆ ಎಲ್ಲಾರನ್ನುೂ ನಂಬೋನ ನಂಬೋನ ಇರ್ಲಿ ಹ್ಮ ಇರ್ಲಿ ಅವರು ಹೇಳಾರಲ್ವಾ ಅದ್ರ ಪ್ರಕಾರನ ಹೋಗೋಣ ಆದರೆ ಎಲ್ಲರೂ ನಮ್ಮ ರೈತರು ಸಾರ್ವಜನಿಕರು ವಿದ್ಯಾರ್ಥಿಗಳು ಶಾಲೆ ಶಿಕ್ಷಕರು ಎಲ್ಲರೂ ಒಗ್ಗಟ್ಟು ಕೂಡಿ ನಮ್ಮ ಪರಿಸರವನ್ನು ಸ್ವಚ್ಛ ಇತ್ತು ಸ್ವಚ್ಛತೆ ಕಾ ಪಾಡಿಕೊಂಡು ಇದ್ದದ್ದನ್ನು ಕಾಪಾಡಿಕೊಳ್ಳೋಣ ನಮಗೆ ಹೊಸದನ್ನು ನೆಡೋದು ನಿಗ್ಲಿಿಕಂದ್ರೆ ಇದ್ದಿದ್ದನ್ನು ಕಾಪಾಡದುಕೊಳ್ಳೋುದು ಸಹ ಉತ್ತಮ ಅಲ್ವಾ
ಅದೇ ಸರ್ ಪರಿಸರ ಎಷ್ಟು ಕಾಪಾಡ್ಬೇಕು ಸರ್ ಹೆಚ್ಚ ಹೆಚ್ಚಾಗಿ ಪರಿಸರನೇ ಕಾಪಾಡ್ಬೇಕು ಸರ್ ನಾವ್ ಎದ್ದ ಎಲ್ಲ ಗಿಡಗಳ ಕಾಣ ಒಂದ ಹ ಸಾವರರ್ತ ಒ
ಇವಾಗಿನ ಜ ಇವಾಗಿನ ಜ ಇವಾಗಿನ ಜನರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪರಿಸರವನ್ನು ನೋಡ್ಬಿಟ್ಟು ಅದ್ರ ಮೇಲೆ ಪರಿಸರವನ್ನು ಸರ್ವನಾಶ ಮಾಡಿಬಿಟ್ಟು ಅದ್ರ ಮೇಲೆ ನಾಲ್ಕೈದು ಮಜಲುಗಳನ್ನು ಕಟ್ಟ ಬತ್ತಿದ್ದಾರೆ ಬಿಲ್ಡಿಂಗ್ಸ್ ಇಂಗ್ಲೀಷ್ ನಲ್ಲಿ
ಈಗ ಹಳೆಯ ಬೆಂಗಳೂರಿನಲ್ಲಿ ಹಳೆ ಕೆರೆಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಿಸಿಿ ಬಿಟ್ಟಾರೆಸ
ಹೀಗೆ ಅಂದ್ರೆ ಇಲ್ಲ ಬೆಂಗಗಳೂರಲ್ಲಿ ನಾನು ನೋಡಿದ್ದೇನೆ ಅಲ್ವಾ ಕೆಲವೊಂದಿಷ್ಟು ನಗರಗಳಲ್ಲಿ ಅಹ ಗಿಡ ಮರಗಳು ನಮ್ಮ ಹಿ ಗ್ರಾಮದಲ್ಲಿ ಇರ್ತ ಅಲ್ವಾ ಅದಕಿಂತ ದೊಡ್ಡ ಇರ್ತ ಅದಕಿಂತ ದೊಡ್ಡ
ಸರಿಗ ಮಳೆ ಬೆಳೆಗಳು ಎಲ್ಲ ಆಗ್ಬೇಕಂದ್ರೆ ನೀ ಬಿಜೆ ಪಿ ಕಾಂಗ್ರೆಸ್ ಬರ್ಬಾರ್ದು ಸರ್ ಜೆ ಡಿ ಎಸ್ ಬರ್ಬೇಕು ಅಂದ್ರೆ ಕುಮಾರಸ್ವಾಮಿ ಇದ್ರನೆ ಬೆಳೆ ಮಳೆ
ಅಂದ್ರೆ ನೀವು ರಾಜಕೀಯದಲ್ಲಿ ಇವಾಗ ಈ ನೀವ ಏನ್ ಹೇಳ್ತಿದೀರಾ ಅಂದ್ರೆ ರಾಜಕೀಯ ಇದು ನಮ್ಮ ಮಳೆ ಅದರ ಮೇಲೆ ಆಧಾರಿತವಾಗಿರುತ್ತಂದ್ರೆ ರಾಜಕೀಯ ಮೇಲೆ ಆಧಾರಿತ ೋಗತಿದ್ರು ನಿಮ್ ಮಾತನಾ ಹ್ಮ್ ನೀವ್ ಅದೇ ರೀತಿ ಹೇಳಿದ್ರ ಅಲ್ರರಿ ಸ ನೀವು್ ಅದೇ ರೀತಿ ಹೇಳಿದ್ರಿ ಅಲ್ರರಿ ಸರ್ ಇವಾಗ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಜೆಡಿ ಎಸ್ ಬಂದ್ರೆ ನೀವು ಮಳೆ ಆಗ್
ಹಂಗಲ್ಲ ಸರಿ ಯಾಕಂದ್ರೆ ಈಗ ನೋಡಿ ಇಷ್ಟ ಮಳೆ ಇಲ್ಲ ಏನು ಇಲ್ಲ ಅಂದ್ಮೇಲೆ ಈ ಸರ್ಕಾರವು ಈ ಬರಗ ಬರಗಾಲ ಅಂತ ಘೋಷಣೆ ಮಾಡ್ಬೇಕಲ್ವಾ ಸರ್
ಬರಗಾಲರ್ದವ್ರಿಗೆ ಅದು ಏನೋ ಒಂದು ಸಬ್ಸಿಡಿ ಏನೋ ಒಂದು ಮುಖ್ಯವಾಗಿ ಸರ್ಕಾರ ಇದನ್ನ ಕೈ
ರೈತರಿಗೆ ಇಂತೆೆಂತ ವಸ್ತುಗಳು ಇ ಫ್ರೀಯ ಕೊಡ್ತಾರೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಇವು ಯಾರಾದ್ರರು ಕೇಳಿದಾರ ಸರ್ ರೈತರು
ಸರ್ ಅವಶ್ಯವಾಗಿ ಯಾವ್ದೂ ಕೇಳಿಲ್ಲ ಅವ್ರು ಮಾಡುವುದು ತಪ್ಪಂತ ನ ಹೇಳಲ್ಲ ಅದು ಅವ್ರು ಅವ್ರ ಮೇಲೆ ಬಿಟ್ಟಿದ್ದು ನಾವು ಆರಿಸಿ ಕಳ ಆರಿಸಿ ಕಳಿಸುವಾಗ ನಾವು ನಮ್ಮ ನಾ ನಾವು ಆರಿಸಿ ಕಳಿಸ ನಾವು ಆರಿಸಿ ಕಳಿಸ ಆ ವ್ಯಕ್ತಿ ನಮಗೆ ಮುಂದಿನ ಪೀಳಿಗೆ ಇಲ್ಲಿ ಹೆಲ್ಪ್ ಸಹಾಯಕ ಆಗೋ ಇನ್ನು ಐದು ವರ್ಷದಲ್ಲಿ ಏನಾದ್ರೂ ನಮ್ಮ ಗ್ರಾಮ, ಜಿಲ್ಲೆ, ನಮ್ಮ ರಾಜ್ಯವನ್ನು, ಸುಧಾರ ರಿಸಬಲ್ಲ ಎಂಬ ನಮ್ಮ ನಮ್ಮಲ್ಲಿ ಕಲ್ಪನೆ ಅಥವಾ ವಿಚಾರ ಭಾವನೆಗಳು ಇರ್ಬೇಕು
ಸರ್ ಹಂಗಲ್ಲ ಸ ಆ ವ್ಯಕ್ತಿ ಸುಧಾರ್ಣೆ ಆಗ್ಬೇಕ ಸುಧಾರ್ಣೆ ಮಾಡ್ಬೇಕಂದ್ರೆ ಅವ್ರವ್ರಲ್ಲಿ ಜಗಳಾನು ಇರ್ಬಾರ್ದು ಸರ್ ಹಂಗೆ ನೋಡಿ ಸರ್ ಸಿಎಮ್ ಕುರ್ಚಿಗಾಗಿ ಇಬ್ಬಿಬ್ರು ಮೂರ್ ಮೂರ್ ಮಂದಿ ಪಟ್ಟಕ್ಕೆ ರೇಸ್ ಮಾಡ್ತಾ ಇದಾರೆ ಬಳಲೆ ಉಪ ಮುುಖ್ಯಮಂತ್ರಿ ಸೀಟ್ ನೇ ನೂ ನಾಲ್ಕೈದಾರು ಮಂದಿ ಪೈಯಪೋಟಿ ಮಾಡ್ತಾ ಇದ್ದಾರೆ ಸರ್.
ಅಂದ್ರೆ ನೀವು ನಮ್ಮ ಕರ್ನಾಟಕ ರಾಜ್ಯ ಬಗ್ಗೆ ಅಷ್ಟೇ ಮಾತಾಡ್ತಿದ್ರಿ ಅಲ್ವಾ ಇವಾಗ ನಾವು ಕರ್ನಾಟಕ ರಾಜ್ಯ ನಮ್ಮ ಹಾ ನಮ್ಮ ಗ್ರಾಮದಲ್ಲಿ ಇಡ್ಕೊಂಡು ನಮ್ಮ ರಾಜ್ಯವರಿಗೆ ಮಾತಾಡ ನೋಡೋ ಇಲ್ಲ ಅಂತ ಹೇಳಿಲ್ಲ ಆದ್ರೆ ನಾವು ಮತದಾನ ನೀಡುವಾಗ ಮತಗಳನ್ನು ಮಾರದುಕೊಳ್ಳೋಕಿಂತ ಮುಂಚೆ ಯಾವ ವ್ಯಕ್ತಿ ನಮ್ಮ ಮುಂದಿನ ಐ ಹೌದಲ್ವಾ ಹೀಗೆ ಇದ್ರೆ ಚೆನ್ನಾಗಿರತ್ತಲ್ವಾ ನಾವು ನಿಮ್ಮ ಜೊತೆ ಮಾತಾಡೋಕ್ಕೆೆ ನಿಮಗೂ ಧನ್ಯವಾದ ಸಹ ನಮಗೂ ಧನ್ಯವಾದಗಳು ಹೀಗೆ ರೈತರು ನಾವು ಎಲ್ಲರೂ ಖುಷಿಯಿಂದ ಇರೋಣ ಅಂತ ಹೇಳಿ ನಮ್ಮ ಕರೆಯನ್ನು ನಮ್ಮ ಕರೆಗೆ ಇಷ್ಟೋತ್ತನ ತನಕ ಸಹಾಯ ಮಾಡಿದಕ್ಕೆ ನಿಮಗೆ ತುಂಬಿರುವುದ ಧನ್ಯವಾದಗಳು ಹಾಗೂ ನಿಮ್ಮ ಪರಿವಾರದವ್ರಗೂ ಒಳ್ಳೇದಾಗಿರ್ಲಿ ಧನ್ಯವಾದಗಳು ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್